ಹಲೋ ಹಲೋ
ಇಲ್ಲ
ಹಲೋ ಕೇಳಸ್ಸ ಹ್ಮ್ ಕೇಳಸ್ತೇ ನಿಮ್ಗ
ಹಾ ಏನ್ ಮಾಡ್ತಾ ಇದೀರಾ
ಏನಿಲ್ಲ ಸುಮ್ನೆ ಮಾಡ್ಕೊಂಡಿದ್ವಿ
ಊಟಾ
ಹ್ಮ ಊಟ ಮಾಡ್ಬೇಕ ನೀವು
ನ ಒಂದ್ ಬೆಳಗ್ಗಿನ ಅಷ್ಟ ಮಡಿ ಹೊಡಪಾ
ಹ್ಮ್ ನೀವೇನ್ ಮಾಡ್ತಿದೀರಾ
ಹ ಅವನ್ ಸುಂದ ಇೊಂಡಿದ್ದ
ಹ್ಮ್ ನಾವವು ಈಗ ಎಷ್ಟ್ ಕಂಪ್ಯೂಟರ್ ಕ್ಲಾಸ್ಿಗೆ ಹೋಗಿದ್ವಿ
ಯ ಕಂಪ್ಯೂಟರ್ ಮಾಡಿದೀರಾ
ಹಾ
ಎಲ್ಲಿಯ
ಚಂಂಬಾವೆ
ಎಷ್ಟ್ ತಿಂಗಳ ಆಯ್ತಾ
ಮದ ಜಿತ್ರಿ ಅಂತ ಮಾಡಿದ್ದೀವಿ ಈಗ ಒಂದ್ ಎರಡು ಎರಡುವರೆ ತಿಂಗ್ ಆಗಿರ್ಬೋದು
ಆ
ಎರಡು ಎರಡವರೆ ತಿಂಗಳ ಆಗಿರ್ಬೋದು
ಎರಡುವರೆ ತಿಂಗಳು ಆಯ್ತಾ ಆಲ್ರೆಡಿ
ಹಾ ಇನ್ನುೂ ಅರ್ವತ್ತು ತಿಂಗಳು ಐತೆ ಮೂರ್ ತಿಂಗಳು ಕಂಪ್ಲೀಟ್ ಆಗುತ್ತೆ
ಮೂರ್ ತಿಂಗಳು ಮಾಡಿರೋದ ನೀವು
ಹ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆಗಿದೆ ಸಿಲೆಬಸ್ ಎಲ್ಲ ಎಲ್ಲ ಅನಕೇನು ಎಮ್ಮೆ ಸೋಡ್ ಒಂದ ಹೇಳಿ ಕೊಡ್ತಾರೆ
ಹ್ಮ್
ಅ ಫಸ್ಟ್ಗೆ ರಾಪಿಡ್ ಟೈಪಿಂಗ್ ಅಂತ ಹೇಳ್ಕೊಡ್ತಾರೆ ಆ ಆಮೇಲೆ ವರ್ಡ್ ಟೈಪಿಂಗ್ ಅಂತ ಅದಾದ್ಮೇಲೆ ಎಮ್ ಎಸ್ ವರ್ಡ್ ಎಮ್ ಎಸ್ ವರ್ಡ್ ಅದಾದ್ಮೇಲೆ ಎಮ ಎಸ್ ವರ್ಡ್ ಆಮೇಲೆ ಎಕ್ಸ್ ಎಲ್
ಹಾ
ಎಕ್ಸಲ್ ಆದ್ಮೇಲೆ ಪವರ್ ಪಾಯಿಂಟ್
ಹ್ಮ್
ಕನ್ನಡ ಟೈಪಿಂಗ್ ಒಂದು
ಹ್ಮ್
ಅಷ್ಟಿಗೆ ಸಿಲೆಬಸ್ ಮುಗತು ಕಂಪ್ಲೀಟ್ ಈಗ ಇಂಟರ್ನೆಟ್ ಹೇಳ್ತಿದ್ದಾರೆ ಅದು
ಇದು, ಇದು ಎಲ್ಲಾ ಬೇಸಿಕ್ ಆಯ್ತು ನೀವ ಹೇಳೋದ್ ಮಾತ್ರ.
ಹ್ಮ್, ಈಗ ಇಂಟರ್ನೆಟ್ ಹೇಳ್ತಿದಿದ್ದಾರೆ. ಇಂಟರ್ನೆಟ್ ಆಧಾರ್ ಕಾರ್ಡ್ ಇದು ಮಾಡೋದು. ಫ್ಯಾನ್ ಕಾರ್ಡ ಇದುಮಾಡದು. ಟ್ಯಾಲಿಗು ಸಪ್ರೇಟ್ ಬೇರೆ ಅಡ್ಮಿಷನ್ ಮಾಡಬೇಕಂತ. ಆರು ತಿಂಗಳಿಗೆ ಬರತ್ತಂತ ಟ್ಯಾಲಿ ಆರು ತಿಂಗಳ, ಒಂದ್ ವರ್ಷಕ್ಕೆ ಬರುತ್ತಂತ.
ಹೌದಾ, ಇವಾಗ ನೀವು ಬರೀ ಬೇಸಕ್ ಮಾಡಿರದ ಹಾಗಾದ್ರೆ.
ಹ್ಮ್,
ಹ್ಮ್, ್ ಎಷ್ಟು ವೇಸ ತಿಂಗಲಾ
ತಿಂಗಳ ಏನ ಇಲ್ಲಮೂರ್ ತಿಂಳಿಗೆ ಮೂರ್ ವರಿ ಸಾವಿರ
ಮೂರ್ ತಿಂಗಳಿಗೆ ಮೂರ್ವರಿ ಸಾವಿರನಾ!,
ಹ್ಮ್,
ಜಾಸ್ತಿ ಆಗಲಿಲ್ವಾ,
ಹ್ಮ್, ಜಾಸ್ತಿ ಆಯ್ತು ಮತ್ ಏನ್ ಮಾಡೋದಾಗಲ್ಲ.
ಹ್ಮ್, ಹ್ಮ್, ಹ್ಮ್ ಹೌದಾ, ಯಾವ್ದ ಕೆಂಭಾವಿ ಎಲ್ಲಿ ಅಂದೆ
ಹಾ,
ಕೆಂಭಾಯಿಬಲ್ಲಿ ಎಲ್ಲ ಅಂದ್ರೆ
ಕೆಂಭಾವಿ ಬಲ್ಲಿ ಅಲ್ಲಿಹುಣಸಗಿ ಮೇನ್ ರೋಡಿ,
ಹ ಜೀತೆೆ ಕಂಪ್ಯೂಟರ್ ಸೆಂಟರ್ ಐತಾಲಅದಾ.
ಹಾ, ಅದೇ- ಅದೇ
ಅಲ್ಲಿ ಹೇಳಿ ಅದು ಟೀಚ್ ಮಾಡ್ಲಿಕ್ಕೆ ನಮ್ಮ್ ಅಣ್ಣನೇ ಬರ್ತದೆ.
ಹಾ
ಅಲ್ಲಿ ಟೀಚ್ ಮಾಡ್ಲಿಕ್ಕೆ,
ಹಾ.
ಅಲ್ಲ ನಮಣ್ಣಾನೇ ಬರ್ತಾನ.
ಹೌದಾ.
ಪರಶಾಂತ ನೋಡಿದಿರಾ.
ಹಮ ನೋಡಿದ್ದೇವಿ ನೋಡಿದ್ದೀವಿ.
ಹಾ ಅವನೆ.
ಯುವ ಯಾರ ಕಾಚಪುರದವನ.
ಹಾ ಹಾ ಕಾಚಪುರ್.
ಹಾ ಹ ಮಾಡದಿವಿ.
ನೋಡಿದ್ರಾ ಚೆನ್ನಾಗ ಹೇಳ್ತಾನ.
ಹ್ಮ್ ಹೇಳ್ತಾರೆ ಬಟ್ ಇವಾಗ ಎಲ್ಲಾ ಇದು ಮಾಡಿದಿದ್ದಾರೆ ಅವ್ನಿಗೆ ಬಿಡಿಸಿದಾರೆ.
ಯಕೆ.
ಅವರು ಮೇಡಮ್ ಅವರು ಬರ್ತಾರಂತ ಹೇಳಕ.
ಹಾ.
ಅದಕ್ಕೆ ಅವರನ ಬಿಡಸದ್ರಿಗ.
ಹೌದಾ.
ಹ್ಮ್ ಅವನು ಈಗ ರಿವಿಜನ್ ಮಾಡ್ತಿದನೆ ಟ್ಯಾಲಿ ಅದು.
ಅಂದ್ರೆ ಬಂದು ಬಂದು ಹೋಗ್ತಿರ್ತಾನ ಅವಾಗ ಅವಗ ಹ.
ಹ್ಮ್.
ಹ್ಮ ಹ್ಮ. ಹೌದಾ.
ಹ್ಮ್.
ಮತ್ತ ಏನ್ ಮಾಡ್ತಿದಿರ.
ಮತ್ತೆ ಏನಿಲ್ಲ ಹೇಳಬೇಕು.
ಎಷ್ಟರ ಬ್ಯಾಚ್ ನಿಂದ.
ಹ್ಮ್
ಹ್ಮ್ ಹ ಅಂದ್ರೆ ಕಂಪ್ಯೂಟರ್ ಸೆಂಟ್ರ ಇಷ್ಟ ಬ್ಯಾಚ್ ಅಂತ ಇರುತ್ತಲ್ಲ
ಹ ಎಷ್ಟನೇ ಬ್ಯಾಚ್ ಎಷ್ಟನೇ ಬ್ಯಾಚ್ ಇಲ್ಲ ಈಗ ಈಗ ಮೊನ್ನೆ ಮಾಡಿರೋದಲ್ಲ
ಆ
ಮೊನ್ನೆ ಮಾಡ್ಯಾರ ಅದು
ಯಾವುದು
ೆ ಎರಡ್ ಸಾವಿರ ಇಪ್ಪತ್ತ ಆರ ನ ಬ್ಯಾಚ್
ಹಾ ಆದ ಕೇಳಲಿಲ್ಲ
ಹ್ಮ್
ಎಷ್ಟ ಐತ ಟೈಮಿಂಗ್ ಮೇಲೆ ಬ್ಯಾಚ್ ಅಂತ ಸಪ್ರೇಟ್ ಮಾಡ್ತಾರಲ್ಲ
ಹಂಗಿಲ್ಲ ಬ್ಯಾಚ ಇಿಲ್ಲ ನಲ್ಲಿ ಟೈಮಿಂಗ್ ಇದೆ ಒಂಬತ್ತು ಗಂಟೆಯ ಅಂದ ಹತ್ತು ಗಂಟೆ ಹನ್ನೊಂದು್ ಗಂಟೆ
ಹ್ಮ್ ಹ್ಮ್ ಎಷ್ಟು ಎಷ್ಟು ಆದ್ರೂ ಮಾಡ್ಬೇಕಾ
ಆ
ಎಷ್ಟಾದ್ರೂ ಮಾಡದಿರುತ್ತಾ
ಇಲ್ಲ ಒಂದ್ ತಾಸ ಇಲ್ಲ ಮ್ಯಾಕ್ಸಿಮಮ್ ಅಂದ್ರೆ ಮಿನಿಮಮ್ ಅಂದ್ರೆ ಒಂದ್ ತಾಸು ಮ್ಯಾಕ್ಸಿಮಮ್ ಎರಡು ತಾಸ ಲಾಸ್ಟ್
ಅಷ್ಟೇ
ಹಾ
ಅದಕ ಜಾಸ್ತಿ ಕೊಡಲ್ಲ
ಕೊಡಲ
ಹೌದಾ ಹ್ಮ
ಬೇರೆ ದಳಿಯದರ್ತವು
ಹ್ಮ
ಬೇರೆದಾರ ಇದತರಲ್ಲ ಅವ್ರಿಗೆ ಬಿಟ್ ಕೊಡಬೇಕ ಸಿಸ್ಟಮ್
ಹೌದಾ ಎಷ್ಟು ಸಿಸ್ಟಮ್ ಇದೆ ನಿಮ್ಮಲ್ಲಿ
ನಂಬರ್ ಟೋಟಲ್ ಇಪ್ಪತ್ತು ಸಿಸಟಮ ಇದೆ
ಕಬಡಿ ಜನ ಬರ್ತಾರ ಹಾಗಾದ್ರೆ
ಹ
ಇನ್ ಲೋಕಲ್ಾ ಬೇರೆ ಬೇರೆ ಕಡೆಯಿಂದಾನ
ಅಲ್ಲಿ ಲೋಕಲ್ ಅಲ್ಲಿ ಲೋಕಲ್ ಒ ಕಡೆ ಈ ಕಡೆ ಒ ಕಡೆ ಒಂದು ಹತ್ತು ಕಿಲೋಮೀಟರ್ ದೂರು ಈಡೆ ಒಂದ ಕಿಲೋಮೀಟರ್ ಅವರು
ಹ್ಮ್
ಬರ್ತಾರೆ
ಹ್ಮ ಹೌದಾ ಹ
ಹ್ಮ್ ಹ್ಮ
ಹ್ಮ್ ಕೇಳ್ದ ನಂದ್ರೆ ಪೇಜಲಿಮೆಟ್ ಎಲ್ಲ ಪೇಜಲಿ ಮಿಟೆಲ್ಲ ಅಲ್ಲಿ
ಏಜ್ ಲಿಮಿಟ್ ಇಲ್ಲ ಮರ ಆಂಟಿ ಅವರೆ ಎಲ್ಲಾ ಬರ್ತಾರೆ
ಸಪೇ ಬೇಡ್ ಸೆಪರೇಟ್ ಯಾರಲ್ಲ
ಏ ಹಂಗೇನಿಲ್ಲ ಬದಲ ಬದಲಕಂತ ಮಾಡ್ಬೋದು
ನಮ್ದ್ರೆ ಬೆಳಗ್ಗೆ ಯ ನೀ ಯಾವ ಸಿಸ್ಟಮ್ಗೆ ಕೊಡ್ತಿ ಆ ಸಿಸ್ಟಮ್ ಆನ್ ಮಾಡೋದು
ಹಾ ಇಲ್ಲ ಡೈಲಿ ಅದೇ ಸಿಸ್ಟಮ್ ಕೊಡ್ಬೇಕು ಒಂದು ಆ ಒಂದ್ ಸಿಸ್ಟಮ್ ಕೊಡ್ತಾರೆ ನನ್ಗೆ ಆ ಡೈಲಿ ಅದೇ ಸಿಸ್ಟಮ್ ಕೊಡ್ಬೇಕು
ಹೌದಾ ಹಾ ಹ್ಮ್
ಹ್ಮ್ ಆ ಟಕಿ ಮೂದ ಮಲ್ ಬೇಕಾದ್ರೆ ಬೇರೆ ಕಡೆ ಹೋಗಿ ಇದ್ ಮಾಡ್ಕೊಬಹು ಬೇರೆ ಕಡೆ ಬಡವಾಗಿ ನಿನ್ಗೆ ಯಾರು ಪರಿಚಯ ಇದ್ದಾರು ಅವ್ರು ಬೇರೆ ಮಾಡ್ತಾಡ್ತಾರಲ್ಲ ಸಿಲೆಬಸ್ ಅವ್ರ ಪಕ್ಕವಾಗಿ ಕುತ್ಕೊಂಡು ನೋಡ್ಬೋದು ನೋಡಿ ಕಲಿಬೋದು ಅಕೆ
ಹ ಹೌದಾ
ಹಾ
ಕಡೆ ಹೋಗೊಂಡಿಲ್ಲ
ಆ
ಬೇರೆ ಕಡೆ ಹೋಗಂಗಿಲ್ಲ ಹಂಗಂದ್ರೆ
ಇಲ್ಲ ಇಲ್ಲ ಬೇರೆ ಕಡೆ ಹಂಗಿಲ್ಲ ಬೇರೆ ಸಿಸ್ಟಮ್ ಹಂಗಿಲ್ಲ
ತಳಿ ಕೋಟೆ ಕೈದಬೇಕಾದ್ರೆ
ಹಾ
ನೀ ಯಾವ ಸಿಸ್ಟಮ್ಗೆ ಆದ್ರೂ ಹ ಕೊಡ್ಬೋದಿತ್ತ
ಹ್ಮ್
ಹ್ಮ ಇವತ್ತು ಈ ಸೀಟಿ ಕುಂತ್್ರೆ ನೆಕ್ಸ್ಟ್ ಮಾಡ್ದೇನಾ ಬೇರೆ ಕಡೆ ಹ
ಹ್ಮ ಹಂಗಿಲ್ಲ ಹಂಗಿಲ್ಲ ನಮ್ಮ ಹತ್ರ
ಹಾ ಹೌದಾ
ಹ್ಮ್
ಮತ್ತೆ ಅಲ್ಲಿ ನಮ್ ಟೈಮಿ್ ಇಷ್ಟ ಇಷ್ಟ ಟೈಮಿಗೆ ಬರ್ಬೇಕು ಇಷ್ಟ ಟೈಮಿಗೆಗೆ ಹೋಗಬೇಕು ಅಂತ ಏನ ಇಿಲ್ಲ
ಮ ಟೈಮಿಂಗ್ ಇದೆ
ನಮ್ಗೆ ಆತ್ರ ಇರ್ಲಿಲ್ಲ
ನಮೂ ಟೈಮಿಂಗ್ ಇದೆ
ಹ್ಮ್್ಮ
ಎಲ್ಲರ್ದೂ ಅವ್ರು ಟೈಮಿಂಗ್ ಕೊಟ್ಟಿರ್ತಾರೆ ಒಂಬತ್ತರಿಂದ ಹತ್ತರವರೆಗೂ ಒಂದಷ್ಟ
ಹ ಈ ತರ ಕೊಟ್ಟಿದ್ದಾರೆ ನಮ್ಗೆ
ಹಾ
ಬಟ್ ಇಷ್ಟೇ ಒಂಬತ್ ಗಂಟೆಗೆ ಬಂದ್ ಹದ್ ಗಂಟೆಗೆ ಹೋಗನಲ್ಲ ಹನ್ನೊಂದ್ ಗಂಟೆಗೆ ಬಂದ್ ಹನ್ನೆರಡು ಗಂಟೆಗೆ ಹೋಗನಲ್ಲ
ಇಲ್ಲ ಇಲ್ಲ ಬೇರೆದ ಬೇರೆದಾರ್ ಬರ್ತಾರೆ ಹ್ಮ ಒನ್ ಅವರ್ ಮಾಡ್ಬೋದು ಅದು ಒನ್ ಅವರು ಒಂದ ಎರಡ್ ಅವರು ಮಾಡ್ಬೋದು
ಹ್ಮ್
ಮತ್ತೆ ನೆಕ್ಸ್ಟ್ ಟೈಮಿಂಗ್ ಅವರು ಬಂದ್ರ ಅಂದ್ರೆ ಅವ್ರಿಗೆ ಸಿಸ್ಟಮ್ ಬಿಟ್ ಕೊಡ ಹೋಗಲ್ಲ
ಹಂಗಿಲ್ಲ ಅವ್ರು ವೇಟ್ ಮಾಡಿಸ್ತಾರೆ ಇವಾಗ ನಾನ ನಂದ ಇವಾಗ ಹತ್ ಗಂಟೆ ಆ ಬರ್ಬೇಕಂತ ಮತ್ತ ಇದ್ರೆ ಮೆಸ್ಗಿದತ್ಗೋ
ಹಾ
ಹನ್ನೊಂದ್ ಗಂಟೆಗೆ ಹೋದರು ಹನ್ನೊಂದ್ ಗಂಟೆಗೆ ಕುಡ್ಸ್ಬೇಕತಾರ
ಹ ಹಂಗ ಹಂಗನ ಕೂಡ್ಸಾ ಇದಾರೆ ನೈಲ್ನ ಬಟ್ಟ ಸಿಸ್ಟಮ್ ಖಾಲ ಇದ್ರೆ ಕೂಡ್ಸ್ತಾರ ಇಲ್ಲಾ ಅಂದ್ರ ಇಲ್ಲ
ಹಾ ಹೌದಾ
ಹಾ ಅವ್ರ ಸಿಸ್ಟಮ್ ಇರುತ್ತಲ್ಲ ಅವ್ರ ಸಿಸ್ಟಮ್ ಖಾಲಿ ಇದ್ರನೆ ಕೊಡ್ತರ್
ಹ್ಮ್ ಹ್ಮ್ ಹ್ಮ್
ಹ್ಮ್ ಇವ್ರ ಯಾರು ರವಿಚಂದ್ರನ್ ಅಂದ್ರೆ
ಹ್ಮ
ರವಿಚಂದ್ರನ್ ಅಂದ್ರೆ ಯಾರು
ನಾನೇ ಗುರು ರವಿಚಂದ್ರನ್ ಅಂದ್ರೆ
ಹ್ಮ್ ನೀಏನ್ನ ಗುರು ಏನ್ ಗುರು ಎಲ್ಲರಡು ರೈ ತ ಮಾಡಿದಯ
ಆ
ಎರಡು ಎರಡು ರೈಡಿ ಮಾಡಿದ್ಯಾ
ಏನ್ನು ಏನ್ ಮಾತಾಡ್ತಿದ್ದಯಾ
ಏನು
ಯಾವ್ದ ಎರಡ ಎಡಿ ಹೇಳಿದ್ದೀನಿ
ಇನ್ಸ್ಟಾಗ್ರಾಮ್ ಐಡಿ ಎರಡು ಎರಡು ಮಾಡಿದಯಾ ನಂದೆ
ಹಾ ಇನ್ಸ್ಟಾಗ್ರಾಮ್ ಐಡಿ ಮೂರ್ದೆ ನಂದು
ಮೂವತ್ತ ಐತದಾವ
ಮೂರ ಇದೆ ಮೂರು
ಮೂೋರಿಗೆೆಯಾ
ಹ್ಮ್
ಹಾ ಹಾ
ಒಂದ್ ರವಿ ಸೆವೆಂಟೀನ್ ಒಂದು್ ರಾಕಿ ರವಿ
ಹಾ
ಇನ್ನೊಂದು ಸಾೌಲ
ಹಾ ಹಾ
ಹ್ಮ್
ಹ್ಮ ಬೆಷ್ಟ ಬಡ ಬರ
ಏ ಮೂರೈ ಎದಕ್ ಬಂದ್ ಗರು ಸುಮ್ನೆ ಆದ ವಸ್ ಎಲ್ಲ
ಹ್ಮ್
ಹ
ನಮ್ಗ್ ಒಂದೇ ಯೂಸ್ ಮಾಡಟಿ ಇದಾಗೋಗುತ್ತೆ ನೀವ ಎರಡು ಮೂರ್ ಯೂಸ್ ಮಾಡ್ತರಿ ಅಂದ್ರೆ
ಸುಮ್ಮನೆ ತಗಬಿಟ್ಟು ಇಟ್ಕೊಂಡಿರೋದು ಅದನ್ನ
ಯಾವ್ದಾದ್ರು ಅನ್ನ ಒನ್ನಂಬರ್ ಬೋನ್ ಬಂದಿತ್ತ ನಿನ್ಗೆ
ಯಾವುದು ಬಂದಿಲ್ಲ
ಹ್ಮ್ ಹ್ಮ್ ಬಂದರುೂ ಬಂದರುೂ ರರಿಷೀ್ ಮಾಡ್ಬೇಡ
ಯಾಕೋ
ಲಾಸ್ಟ್ ಡಬಲ್ ತ್ರೀ ಏಟ್ ಐತಲ್ಲಾ ನಂಬರ್ ಬಂದ್ರರು ಇದು ರಿಸೀವ್ ಮಾಡಬೋಡ
ಓಕೆ ಓಕೆ ಓಕೆ
ಹ್ಮ್
ಹ್ಮ್ ಎಸ್ ಮಾಡ ಹ ಹೋಗವ್ರಿ ಅವನ್ನ
ಹ್ಮ್
ಹಲೋ ಏನ ಮತ್ತೆ. ಹ ಗರು ನೀವೇ ಎಲ್ಲಾ.
ಹ್ಮ್ ನಾವ ಏನಿಲ್ಲ ಬರೋ. ಹ್ಮ ಸರಿ ಅದ ಒಂದ ಕಾಲ್ ಬರ್ತದೆ ಅಮೇಲೆ ಮಾಡ.
ಹಾ ಸರಿ ಸರಿ ನಾನು ಆಮೇಲ್ ಮಾಡ್ತೇನೆ.
ಹ.